ಹಲೋ
ಏನ್
ಹೂ ಏನ್ಡಾರವ
ಏನ ಇಿಲ್ಲೋಡಪಾ ಸೊಬ್ಬು ಊಟ ಮಾಡು
ಊಟ ಮಾಡಕೈತಾನ
ಹೂ
ಹೂ ಅ ಬಂದ್ರರಿ ಕಲ್ಪತಿ ಮನೆಯವರು
ಹ
ಮನ ಹೋಗಿ ಬಂದ್ರೆಏ ಒಂದು ಕೆಲ್ಸಕ್ಕೆ
ಹೋಗಿ ಬಾಂಡ್ಯಪಾ
ಅದ ಬಂದ್ರ
ಹಾ ಇವ್ರುಾಯನ ಬಂದಿಲ್ಲ
ಹೂ
ಮನೆ ರಿಜಿಸ್ಟ್ರೇಷನ್ ತಲ್ಲ ಹೋಗ
ಹಾ
ಮನೆ ರಿಜಿಸ್ಟ್ರೇಷನ್ ಮಾಡಸ್ತಾರ ಅಂತ
ಹಾ
ಹಾ ಅದೇ ನಾಳೆಗೆ ಯಾರಂತ ವಿಶೇಷ
ಮ ಪ್ರವೇಶ ಮನ ರೀ ಕಟ್ಟಿ ಹೂ
ಇ ಮ್ಯಾಗದ ಇತ್ತು ಹೆಸರು ಇವ್ರ ಮ್ಯಾಗ ರಿಜಿಸ್ಟರ್ ಮಾಡ್ತಾರೆ ಸರಿ ಫ್ಲಾಟ್ ರಿಜಿಸ್ಟರ್ ಆಗಿಲ್ಲ
ಈಗ ಇಬ್ಬರು ಹೆಸಲ್ ಮಾಡ್ಸ್ತಾರೇನು
ಹೂ ಇಬ್ರಷ್ಟಲೆೇ ಮಾಡಿಲ್ನ್ ಮಾಡ್ತ ಇಲ್ಲಿಲ್ಲ ತಗೋದು ಹೊರಗೆ ಎಷ್ಟು ಹಾರ ತಗದು
ಹೂ
ಅಂಜಾಗತ್ತು
ಹೂ ಹೂ
ಎಂಬತ್ತೈದು ಲಕ್ಷ ಹೇಳ್ತನ
ನಮತ್ತೈದು್ ಲಕ್ಷ
ಹಾ
ಹ ಹೂ ತ್ತೆ
ತಲೆ ಹೆಂಗ್ ಹೊಡ್ತಾಳೋ ಏನೋ
ಹೂ ವ್ಯಾಪಾರ ಹೆಂಗ್ ನಡ್ದುವ
ನಂದು ಏನು ಇಲ್ಲಪ್ಪಾ ಅವಗಿನಂಗೆ
ಹೂ ದಂಬಲ್ಲ ಆು ಬಜೆ ನಂಡಿ ಆಗಿದೆ
ಹಾವು
ಹೂ ಅ ಹೂ
ಆ ಕಡೆ ಒಂದ ತಳಗ ಅವಾಗ ಇದ್ದಿದ್ದಿಲ್ಲಾ ನೀರಿನ ಪ್ಲಾಂಟ್ ಇತ್ತಲ್ಲ ಅಲ್ಲಿ ಎಲ್ಲಾ ಇಟ್ಟಾರೆ ಈಗ ಅಂಗಡಿಯಾಗ
ಹೂ ಹೂ ಹಂಗ ಗೋತ್ತರ ಇಲ್ಲ ಎಲ್ಲಾನ ಸಿಗ್ತಾ ಇದೆ
ಹಾ
ಹ ಹಂಗೆ ಮಾಲ್ ತಂದ್ ಹಾಕೊಂಡಿದ್ರರು ಚೊಲೋ ಆಗ್ತಿತ್ತು
ಹೂ
ಅವಾಗ ಬಿಡ್ತೀನಿ
ದೊಡ್ ಆಳ್ಬಾಯಿ ಕೈ ಯಾಕ ಆಕತ್ತಳ
ಹೂ
ಏನೇನ್ ಮಾಡ್ತಾರೋ ಏನನ್ ಇಲ್ಲೋ
ಹೂ
ಹೂ
ಅ ಚಲೋ ಐಟ್ ಹಾಕಾಯ್ತು ಅಂಗಡಿ ಸಾಮಾನು ಮನೆ ಹೆಂಗ್ ಪೇಶ ಹ ಲಾಭತ್ತು ಅದ್ರ ಈ ಅಂಗಡಿನ ಬಾಳಗ್ಯವನ ಅಲ್ಲಿ
ಹಾಳು ಅಗೆತಿ ಎಲ್ಲ
ಹೂ
ಅದ್ರಾಗ ಈಗ ಆನ್ಲೈನ್ ಬಂದ ಮ್ಯಾಗತ್ತ್ರ ಬಾಳ ಆನ್ಲೈನ್ಾಗ ಆರ್ಡರ್ ಮಾಡ್ತಾರ ಮಂದಿ ಆ ಮಾಟ ಈ ಮಾಟ ಅನ್ನೋದ
ಹೂ
ಎಲ್ಲಾರ ಮಾಡಿತ್ರಿಗ ಅಡಗ ಈಗೆ ಎಲ್ಲಿ ಬಾಳ ಹೋಗಂಗಿಲ್ಲ
ಹ ಎಲ್ಲ ಪ್ಯಾಕ್ ಆಗೆ ಬರ್ತಾವಲ್ಲಿ
ಹೂ ಯ
ಬರ್ತದ ಮನೆ ಹತ್ರಕ್ಕೆ ಬರ್ದಲಿ ಅವ್ರು ಹೋಗದೇ ಬೇಕಾಗಿಲ್ಲ
ಮ್ಮ ಮನೆಗೆ ಬಂದ್ ಕೊಟ್ಟತ್ತಲ್ಲ
ಹೂ
ನಂಗಾಗಿ ಎಲ್ಲ ಸ್ವಲ್ಪ ಡೌನ್ ಆಗಿದೆ ಈಗ ಅವಗಿ ನಂಗಿಲ್ಲ
ಹೂ
ಹೂ
ದ್ರೆ ಹಂಗ ಅಂಗಡಿ ಇದನು ಅಲ್ಪ ಸ್ವಲ್ಪ ಆತತ್ ಅದನ್ನು
ಹೂ
ಗಣಪತಿಂಗ
ಹಾ
ಯಾಗಾನ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬು ಅನ್ಸ್ತಾರ
ನಾ ಹಂಗೆ ಏನ್ ನೋಡಿ
ಹಾ
ಇತ್ತ ರೈಡ್ ಹೋಗಿ ಅಂಗಡಿ ಸಾಮಾನು ಹಾಕದು
ಹೌದೌದು
ಹೂ
ಅಂಡಿ ಸಾಮನ್ಗೆ ಹಾಕಿದ್ರನು ಅದು ದಿನಕ್ ದಿನ ಸೇಲ್ ಆದ್ರೆ ಪಾಡ ಅದು
ಹೂ
ಹದಾಹಣ ಬಾಳ್ದ ಶಿಕ್ಷೆ ಎಲ್ಲ ಇಐತ ಅಂದ್ರೆ ಮತ್ತೆ ಅದೆಲ್ಲ ಆಶೆ ಆಲ್ಲ
ಲಾಸ್
ದಿನ ಒಂದ್ ಸಾವಿರ ಆಗ್ತದಲ್ಲ ಸಾವಿರ ಎರಡ್ ಸಾವಿರ
ಸಾರು ಮಗತ ಬಿಡು ಹೆಡ್ನೆಟು ನೂರು ಆಗ್ತದ
ಹೂ ಐನೂರು ರೂಪಾಯಿಂಬಳಂಗ ನಾಭಕ್ಕಲ್ಲ ಹ ಒಂದ ಐನೂರು ರೂಪಾಯ ನ ಲಾಬ್ ಉಳ್ಬೇಕ ಅಂದೆಲ್ಲ
ಅದಾಗಿಲ್ಲಿ ಲಾಭ ಇಲ್ಲಮ್ಮ ಮನಿ ನಮ್ಮ ಊಟದ ಖರ್ಚು ಹೊತ್ಕೊಂಡ್ ಹೋಗ್ತ ನೋಡಾಟಿ
ಹೂ ಹೂ
ನಮ್ಮಮ್ಮನೆ ತಿಂಡಿ ಕರ್ಚ ಅದೇ ಲಾಭ ಅದ್ರಾಗ ಲೋನ್ ಎಲ್ಡು
ಹೂ ಮ
ಅಲ್ ಒನ್ ಕಟ್ತಾರ
ಹೂ
ಅಂಗಾಗಿ
ನಿಂದು ಲೋನ್ ಅದೇನು
ಹೂ ಪೇಟಿಎಂ ಲೋನು ಫೋನ್ಪೇ ಲೋನು
ಹೂ ಷ್ಟ ಲಕ್ಷ ಕೊತಾರೆ
ಹಾ
ಹಾ ಅಂಗಡಿ ಮೇಲ್ ಲೋನಿಗೆ ಎಷ್ಟು ಲಕ್ಷ ಕೊಡ್ತಾರ ಅಂದೆ
ಏ ಈಗ ಒನ್ನೊಂದ್ ಲಕ್ಷ ತಗ್ದಣ ಒಂದ್ ಅದ್ರ ಮ್ಯಾಲ ಪೇಟಿಎಂ ಮ್ಯಾಗ ಐಯ ಅಂಗಡಿದ ಮ್ಯಾಗ ಬೇರೆ ಲೋನ್ ಅಂದ್ರೆ ಮತ್ತತ್ ಅ್ ಜಾಸ್ತಿನ ಬರ್ಬೋದು ಆದ್ರದೇ ಲೋನ್ ಅಂತ ಬಿಸ್ನೆಸ್ ಲೋನ್
ನೀ ೇಟಮ್ ಒನ್ ತಗದ್ರ ಅದು ಬಡ್ಡಿ ಅಷ್ಟಾರಕ
ಏಟಾ ಕಡಿಮೆಯಾದ ತೆನಪ
ಹೂ ಅದೇನ್ ತಿಂಗಳ ಕಟ್ಟದ ವಾರ ಕಟ್ಟದ
ಡೈಲಿ
ಡೈಲಿ ಅಷ್ಟೇ ತಿಳ್ಕೋಬೇಕು
ಡೈಲಿ ಒಂದು ಎರನೂರ ಇಪ್ಪತ್ತ ನದ ಒಂದು ಎಪ್ಪತ್ತೈದು ಏನಾರ
ಹೂ ಹೂ ಅದು ದಿನ ದುಡಿಯೋರಿಗೆ ದಿನ ಕ್ಯಾಶ್ ಬರ ನಡೀತು ಅದು
ಹಾ ಮತ್ತೆ ಅಂಗ್ಡಿ ಗಿರಿ ಹಾಕಿ
ಹೂ ಹೂ
ಹೂ ಈಗ ವಾರದ ನಾವ ತಿಂಗಳದು ನಾವ ಇದ್ರಾಗ ಪೇಟಿ ಎಮ್ದಾಗ
ಹೂ
ಹೂ ವಾರ ವಾರ ಅಂದ್ರ ಡೇಲಿ ಹಾ ಡೈಲಿ ಆದ್ರೆ ಪಾಡ ಅಂತೀರ್ ಡೈಲಿ ತೊಗೊಂಡ
ಬಕ ಮತ್ತೆ ನಡೀತದ ಯಾವ ಪೇಮೆಂಟ್ ಆಂಗ್ಡಿಡು ಪೇಮೆಂಟ್ ಅದೆಲ್ಲ ತಗಲ್ಲ
ಹಾ ಹ
ಸಾಲ ಇರ್ಬಾರಡ್ದ್ ಸಾಲ ಇದ್ದಷ್ಟು ಮನುಷ್ಯನಿಗೆ
ಸಾಲ ಸಾಲ ನಂಗ ಇಪ್ಪ ಮೊದ್ದೇ ಮೊಟ್ಟಲ್ಲಗವಂದ್ರ ಮತ್ತ ಈಗ ಒಮ್ಮೆ ಕೋಡ್ ಸೆನಕ್ಕೆ ಆತ ಸಲ್
ಹೂ ಆತರಮ್ಮ
ಹೂ
ಮತ್ತಾದ ಹೂ ಒಂದು್ ಕೋಟಿ ಆಯ್ತ ಅಂದ್ರೆ ಅದ ಬಡ್ಡಿ ಕಟ್ಟದ್ರ ಏನ ಆಗ್ತದ ಹೇಳಿನಿ
ದೆಲೆ ಏನ್ ಒಕ್ಕಂದ ಏನ್ ದರ್ದರ್ಕಂತ ಗೊತ್ತಿಲ್ಲ
ಹೂ ಮತ್ತ ಮನೆ ಬಾಡಿಗಿ
ಮೆನ ಬಾಡಿಗೆ ಆ ಕಡೆ ಅಂತ ಈಗ ಅದ ಲೋನಿಗೆ ಈಗ ಮನೆ ಸಾಲ ತಗದ
ಇಲ್ಲಿ ಸಾಲ ತಾಗಲ್ಲ ಹೂ ಹ್ ಮುಂದೆ ಎಷ್ಟದೆ ಈಗ ಸಾಲತ್ತದು
ನಾ
ಸಿಗೆ ಎಷ್ಟ ಅದ ಒಂದೆ ಪೀಸ್ ಸಾಲೆದು
ಸುಬ್ಬುಂದ ಇಪ್ಪತ್ತೈದೇನ್ ಇಪ್ಪತ್ತಾರ ಆದ
ಒನ್ ಸೆಕೆಂಡ್ ಹೂ
ಪೀಸ್ ಬೇಕು ಕಟ್ಟಿಲ್ಲ
ಹೂ ಮೂನ್ ಬಷೆ ಪಾಡಾ
ಹಾ
ಭಲವಸ
ಕೆಟ
ಬರಿನೆಂಟು ಸಾವಿರ
ಹಾ ನೋಡ್ರಿ ಹದ್ ಸರಿ ಇಪ್ಪತ್ ನಾಕ್ ಸಾವಿರ ಕಟ್ಟ ನೋಡ್
ಹೂ
ಹೂ
ಅಾಲ ಪೀಸು ಹದಿನನೆೆಂಟು ಸಾವಿರ ಅವನಿಗೆ
ಇಪ್ಪತ್ತ್ನಾಾಲ್ಕು ಸಾವಿರ ಬುಕ್ಕಕ್ ಐ ಐದ್ ಸಾವಿರ ಮ್ಯಾಲ ಮತ್ತೆ ಬಟ್ಟಿ ಸಾವಿರ ಸಾವಿರ ರೂಪಾಯಿ ಟೈ ಬೆಲ್ಟ್ ಬೇರೆ
ಹ ವರ್ಷ ವರ್ಷ ತಗಬೇಕ ಏನು
ಡ್ರಸ್ ಏನು ತಗೊಳಂಗಿಲ್ಲ ವರ್ಸ ವರ್ಸ ಹೋದರ್ಸ ಚೇಂಜ್ ಮಾಡ್ಯಾರ ತಗೊಂಡಿ ಇನ್ನೊಂದು ಡ್ರೆಸ್ ಸ ಪ್ಯಾಂಟ್ ಆರ್ತದ ಪಕ್ಕ ಅದು ಒಂಬೈನೂರು ಏನ ಸವಿರುಪಾಯಿ ಸರ್
ಹೌ ನನ್ನ ಮಕ್ಕಳ್ದು ಬುಕ್ಸ್ಗೆ ಸಾವಿರದ ಮುನ್ನೂರು ರೂಪಾಯಿ ತಗೊಂಡ್ರ ಎಪ್ಪತ್ತು
ಹೂ ಲೈ ಸಾರ್ ರಪ ಬುಕ್ಿಗೆ
ಬರೀ ನೋಡ್ಸಕ್ ಅಷ್ಟೇ
ಹಾ
ಟೆಸ್ಟ್ ಬುಕ್ ಎಲ್ಲ ಕೊಟ್ಟಿಲ್ಲಲ್ಲ ಇವರು ಅಳಿವವ ಅಂತ ಅಳಿ ತಗೊಂಡ ನೀವ
ಹೂ
ಹೀಾಗಿ ಅದಷ್ಟೇ ನೋಡಿ ಈಗ ಹದಿನೆಂಟು ಹತ್ತೊಂಬತ್ತುವರೆ ಸಾವಿರ ಬರ್ತದಾನಿಗೆ
ಹೂ
ಯಾ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿಳ ಮುಗಿದ್ ಬಿಡ್ತದ ಅದು
ಬುಕ್ಕಿಗೆ ಐದ್ ಸಾವಿರದ ಆರ್ನೂರು ರೂಪಾಯಿ ಈಸಿಗೆನ್ ಇಪ್ಪತ್ತೈದ ಆದನ್ ಇಪ್ಪತ್ತ ಆಾರ ಆದ
ಹಾ
ಕಟ್ಟಿಲ್ಲ ತಿಂಗಳ ತಿಂಗಳ ಇನ್ಸ್ಟಾಲ್ ಮೇಲ್ ಕಟ್ಬೇಕು ಮತ್ತ ಈ ಡ್ರಸ್ಸಗ ಒಂದ ಸಾವಿರ ರೂಪಾಯಿಗ
ಹ ಹ ಹ ಹ್
ಹೂ
ಓದರ್ಸತ ನಾವು ಓದರ್ಸ ಎಲ್ಲ ಕಟ್ಟಿದ್ದೀವಿ ಈಗ ಈಗ ವ್ಯಾವ
ಹೂ
ಇದೊಂದ್ ವರ್ಷ ಬರ್ತವೆ ನವನಿಗೆ ಮತ್ತೆ ಮುಂದಕ್ಕ ತಗ ಉಲ್ಲಾಸಗ
ಹೂ
ಂದ ಬಾಳ್ ವಜ್ಜದೆ ಸ
ಹೂ ಹೂ ಹೂ ಹೂ
ಹೂ ಹಾಸ್ಟಲ್ದು ಹಾಸ್ಟಲ್ ಬಟ್ಟಿ ಕಾಲೇಜ್ ಬಟ್ಟಿ ಸೇರಿ ಐದ್ ಸಾವಿರ ಕಟ್ಟಿದೀವಿ
ಹೂ
ಅದಲ್ದನೇ ಅವ್ನಿಗೇ ಏ ಅಯ್ಯೋ ಸೂಜ್ ವೇರೆ ಮನೆ ಒಂದ್ ಐದ್ ಸಾವಿರ ಆದಾಗ್ ಕೊಡ್ತ ಹ್ಮ್
ಹ್ಮ್ ಹ್ಮ್
ಆಮೇಲೆನ ನನ್ನೆ ಒಂದಿಷ್ಟು ಒಂದ್ ಮೂರ್ ನಾಕ್ ಸಾವಿರ ರೂಪಾಯ್ದ್ ಹೋಯ್ದನ ನಮ್ಮ ಸೂಜು ಮೂರ್ ಜೊತೆ ಸೂಝು
ಹ್ಮ್
ಬಟ್ಟೆ ಸೊಪು ಮೈ ಗಚ್ಕ ಸೋಪು.
ಹೌದಪ್ಪ ಮತ್ತೆ ಎಲ್ಲ ಬೇಕಲ್ಲ.
ಹಾ ಬೇಕಲ್ಲಿ ಎಲ್ಲ ನಮಕೆ
ಹ್ಮ್
ಇದೊಂದ್ ವರ್ಷ ಬಾರ ಆತಾನ ಅದ್ರಾಗ ಮತ್ತೆ ಮಧ್ಯ ಮಧ್ಯದಲ್ಲಿ ಏನೇನ್ ಬೇಕಾತವನು ಈ ವರ್ಷ ಕಡಿಮೆ ಆಗ್ತ ಮ ಸೆಕೆಂಡ ಇಯರ್ಗೆ ಜಾಸ್ತಿ ಅಕ್ತರ.
ಹಾ
ಅಣ್ಣಣ್ಣದಕ್ಕೆ ಬಾಳ ಅದವ
ಅವಾಗ್ ವಜ್ಜಾತು
ಅದೇ ಇದಕ್ಕಿಂತ ಜಾಸ್ತಿ ಖರ್ಚ್ ಬರ್ತಾವಂತರ ಆದ್ರಾಗ್ ಸ್ಟ್ರಿಕ್ಟ್ ನು ಬಾಳ ಅದಾವದು.
ಹ್ಮ್
ಇದ್ ಬರವ್ವ ಮತ್ ಹೆಂಗತ್ತದನ ಅವ್ರು ಮುಂಜಾನೇ ಎದ್ದೇಳನ ಓದಿಸ್ತಾರಂತಿನ್ನು
ಹಾ
ಚಲೋ ಇದ್ದಂಗ ಅದ್ ಕಾಲೇಜ್
ಕಾಲೇಜ್ ಚಲೋ ಚಲೋ ಅದ
ಚೆಂದ ಓದ್ ಚೆಂದ ರಿಜಲ್ ಚಲೋ ಓದ್ ರಿಜಲ್ಟ್ ಚಲೋ ಬಂದ್ರ್ ಸಾಕ್ ನಡಿ.
ಏನು ಅವಾಗೀಗ್ ಸ್ವಲ್ಪ ಗುಣ ಆಗೇನ ಗುಣ ಏನ್ ಮನ್ಷ್ಯ ಗುಣ ಆಗಿಲ್ಲ ಆದ್ರೆ ಸ್ವಲ್ ಸೆಟ್ ಆಗ್ಯದ್ ಅಂದ ಮನ್ನೆ
ಸೆಟ್ ಆಗ್ಯದ ಹ್ಮ್. ಹ್ಮ್ ಹ್ಮ್.
ಆದ್ರೆ ಇದ್ ಒಂದ್ ವರ್ಷ ಓದ್ತೀನಿ ಅಂತಾನ ಏನನ್ ಮಾಡ್ತಾನ ಮುನ್
ಓದ್ಲು ಓದ್ಲಿ ಮತ್ತೆ
ಸರಿ ತಗಳಮ್ಮ ಹಿಂದಗಡೆಗ್ ಹಚ್ತಿನಿ ಮತ್ತೆ.
ಹಾ ಸರಿ
ಹ್ಮ್